ಹಾ ನಮಸ್ತೆ ಕಾರ
ಹಾ ನನ್ ಹೆಸರು ಕವಾನ
ಹಾ ಹೇಳಿ.
ಹಾ ಏನ್ ಮಾಡ್ತಿದ್ದೀರಾ
ಕೂತ್ಕೊಂಡಿದ್ವಿ
ಹೌದಾ.
ಹಾ ನೀವೇನ್ ಮಾಡ್ತಾ ಇದ್ರಿ
ಇಲ್ಲ ಹೇಳಿ ಇವತ್ ತುಂಬಾ ಮಳೆ ಬರ್ತಿದೆ ಅಲ್ವಾ.
ಹಾ ಹೌದು ತುಂಬಾ ಬರ್ತದೆ ಬರ್ತೈತೆ ಮಳೆ
ಹಲೋ.
ಹಾ ಹೇಳಿ ಕೇಳಿಸತಾ ಇದೆ ಹೇಳಿ.
ಮತ್ ತುಂಬಾ ಮಳೆ ಬರ್ತಿದೆ ಅಲ್ವಾ.
ಹೌದು ಇವತ್ತು ಹವಾಮಾನ ತುಂಬಾ ಚೆನ್ನಾಗಿದೆ ಒಂತರಾ.
ಹಾ ಈ ತರ ಹವಾಮಾನ ಇದ್ದಾಗೆಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ ಒಬ್ಬೊಬರಿಗೆ
ಹೌದು ಒಬ್ರೊಬ್ರಿಗೆ ಕಷ್ಟ ಆಗುತ್ತೆ ಒಬ್ರೊಬ್ರಗ್ ಇಷ್ಟ ಆಗುತ್ತೆ ಈ ತರ ಹವಾಮಾನ
ಹಾ ಹೌದು ಈ ತರ ಇದ್ರೆ ಪಾಪ ನಮ್ ತರ ಜನರಿಗೆಲ್ಲಾ ತುಂಬಾ ಚೆನ್ನಾಗಿ ಖುಷಿ ಪಡ್ತಾರೆ ಆದ್ರೆ ಒಬ್ಬೊಬ್ರರಿಗೆ ಪಾಪ ಪಾಪ ನಡ್ದಾಡಕ್ ದಾರಿನೇ ಸಿಗಲ್ಲ ಈತರ ಮಳೆ ಬಂದ್ರೆ
ಹೌದು ಮಳೆ ಬಂದ್ರೆ ಎಲ್ಲಾ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ರಸ್ತೆಗಳೆಲ್ಲ ಫಲ ಒಂತರ ಗಲೀಜ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಒಬ್ರೊಬ್ರರಿಗೆ ಓಡಾಡೋಕ್ಕು.
ನೀವು ಯಾವತ್ತಾದ್ರೂ ತರ್ ಅಂಬೋವ್ಸ್ ಸಿಕಿರಾ
ಹಾ ನಾನು ತುಂಬಾ ಅನ್ಭವಿಸಿದ್ದೀನಿ ಈ ತರ ಊರಲ್ಲೆಲ್ಲಾ
ಹೌದಲ್ವಾ ಈ ತರ ಮಳೆ ಬರ್ಬೇಕಾದ್ರೆ ಟೀ ಕುಡುದ್ರೆ ಚೆನ್ನಾಗಿರುತ್ತೆ ಅಲ್ವಾ
ಹೌದು ಈ ತರ ಹವಾಮಾನದಲ್ಲಿ ಚಹ ಕುಡಿಯೋದೊಂತರ ಚೆನ್ನಾಗ ಇರುತ್ತೆ
ಹೌದು ಮತ್ತೆ
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು ನಿಮ್ಗೆ ಮಳೆ ಅಂದ್ರೆ ಇಷ್ಟ ತನಾ
ಆದ್ರೂ ಈ ತರ ಮಳೆ ಬಂದ್ರೆ ತುಂಬಾ ಜನಕ್ಕೆ ತುಂಬಾ ಕಷ್ಟಗಳು ಬರ್ತಾವಲ್ಲ ಅವ್ರಿ ಓಡಾಡಕ್ಕೆ ದಾರಿ ಸಿಗಲ್ಲ ತುಂಬಾ ರೋಡ್ ಎಲ್ಲಾ ಗಲ್ಲಿ ಇದಾಗುತ್ತೆ ಚಿಕ್ಕ ಮಕ್ಳಿಗೆಲ್ಲ ಎಷ್ಟೊಂದ ಎಲ್ಲಾ ರೋಗ ಎಲ್ಲಾ ಬರುತ್ತೆ ಮಳೆ
ಹೌದು ತುಂಬಾ ಕಷ್ಟ ಗೊತ್ತಾಗುತ್ತೆ ಸ್ವಲ್ಪ ಜನಕ್ಕೆ
ಹೌದಲ್ವಾ ನಿಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಎಲ್ಲಾ ಈ ತರ ಮಳೆ ಬರೋದ್ರಿಂದಾ... ಈತರಾ
ಈ ತರ ಮಳೆ ಒಂದೊಂದ್ ಸಲ ತುಂಬಾ ಅವಶ್ಯಕತೆ ಇರುತ್ತೆ ರೈತರ್ರಿಗೆಲ್ಲ ಆದರೆ ಒಂದೊಂದು ಒಂದ್ಸಲ ಈ ತರದಿಂದೆ ತುಂಬಾ ನಷ್ಟ ಕೂಡ ಆಗುತ್ತೆ ರೈತರಿಗೆ ಈಗಿ ಈಗೀಗ ಯಾವಾಗ ಮಳೆ ಬರ್ಬೇಕೋ ಅವಾಗೆಲ್ಲಾ ಮಳೆನೆೇ ಬರೋದಿಲ್ಲ
ಹಾ ಯ ಬೇಡಾಗಿರೋ ಸಮಯದಲ್ಲೇನೇ ಬರುತ್ತೆ
ಮಳೆ ಅವಶ್ಯಕತೆ ಇರುವುದಿಲ್ಲವೋ ಅವಾಗೆ ಮಳೆ ಬರುತ್ತದೆ.
ಹಾ ಹೌದು ನೀವ್ ಹೇಳಿದ್ದು ಸರಿ ಇದೆ.
ಹ ಯಾಕಂದ್ರೆ ತುಂಬಾ ರೈತರಿಗೆ ಕಷ್ಟ ಆಗುತ್ತೆ ಯಾವ್ಯಾವ ಕಾಲದಲ್ಲಿ ಮಳೆ ಬರ್ಬೇಕು ಆ ಕಾಲದಲ್ಲೇ ಮಳೆ ಬರ್ಬೇಕು ಎಷ್ಟೋ ಜನ ರೈತ ತರೋ ಮಳೆ ಇಲ್ಲದೆ ಎಷ್ಟೋ ಜನ ರೈತರು ಸಾವಗೀಡಾಗುತ್ತಿದ್ದಾರೆ
ಹೌದು ನೀವ್ ಹೇಳಿದ್ದು ಸರಿ ಈ ತರ ಮಳೆ ಬಂದ್ರೆ ಕರೆಕ್ಟ್ ಆ ಸರಿಯಾಗಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ ಅದೇ ತುಂಬ ಕಷ್ಟ ಆಗಕ್ಕೆ ಶುರು ಆಗುತ್ತೆ ಅಲ್ವಾ
ತುಂಬಾನೇ ಕಷ್ಟ ಆಗುತ್ತೆ ಏನ್ ಮಾಡಕ್ ಆಗಲ್ಲ ಎಲ್ಲಾ ಪ್ರಕೃತಿಯ ನಿಯಮ
ಹೌದು ನೀವ್ ಹೇಳೋದು ಸರಿ ಇದೆ ಮತ್ತೆ ಎಲ್ಲಾದ್ರೂ ಪ್ರವಾಸ, ಪ್ರವಾಸದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ..
ಜೀವನದಲ್ಲಿ ಪ್ರವಾಸ ಅನ್ನೋದು ಒಂದು ಮುಖ್ಯವಾದ ಭಾಗತರ. ನಮ್ಮ ಜೀವನದಲ್ಲಿ ನಾವು ಪ್ರವಾಸಕ್ಕೆ ಹೋಗಬೇಕು. ಓಕೆ.. ಲೈಫ್ನ ಚೆನ್ನಾಗಿ
ಹೌದು ನೀವ್ ಹೇಳದು.. ನೀವ್ ಹೇಳದು ಸರಿ ಇದೆ. ತಿರುಗಾಡೋದ್ರಿಂದ ನಮ್ಗೆ ತುಂಬಾ ವಿಷಯ.. ಜಗಗಳು, ಗೊತ್ತಾಗುತ್ತೆ?.. ತ್ತೆ ಅಲ್ವಾ?....
ಆದು, ಯಾವ್ಯಾವ! ಪ್ರದೇಶದಲ್ಲಿ, ಏನೇನ, ಇದೆ. ಏನೇನ್ ವಿಶಿಷ್ಟ? ಇದೆ ಯಾವ್ಯಾವ ತರ ಅಲ್ಲಿಯ, ನಿಯಮ ಇದೆ ಎಲ್ಲ ಗೊತ್ತಾಗುತ್ತೆ.... ನಂಗಂತರು, ಪ್ರವಾಸ? ಅಂದ್ರೆ ತುಂಬಾ ಇಷ್ಟ...
ಹೌದು ನೀವು ಹೇಳೋದು ಸರಿ ಇದೆ. ನಾವು ಪ್ರವಾಸದಿಂದ! ಎಷ್ಟೊಂದೆಲ್ಲ, ಕಲಬೋದು.... ಎಷ್ಟೊಂದೆಲ್ಲ ವಿಷಯಗಳನ್ನೆಲ್ಲ, ತಿಳ್ಕೋ... ಕೋ ಬಹುದು... ಇವಾಗಿನ, ಕಾಲದದಲ್ಲಿ. ಎಲ್ಲಾ ಮಕ್ಕಳೆಲ್ಲ, ಬೇರೆ ಬೇರೆ, ಜಾಗಕ್ ಈಗೆ, ಸುತ್ತಾಡ್ಕೊಂಡೆ, ಎಲ್ಲಾ ವಿಷಯಗಳನ್ನು ತಿಳ್ಕೊಂತಾರೆ. ಯಾರಿಗೂ ಯಾರು, ಈ.. ಕಾಲದಲ್ಲಿ ಪುಸ್ತಕವನ್ನ ಓದ್ಕೊಂಡು ಅದ್ರು ಬಗ್ಗೆ, ತಿಳ್ಕೊಳಕೆ, ಇಷ್ಟ.
ಯಾರು, ಇಷ್ಟ ಪಡಲ್ಲ ಯಾಕಂದ್ರೆ ಅಂದರೆ, ನಾವ್ ಅಲ್ಲಿ ಹೋಗಿ ನೋಡೋದೆೇ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲ ಅಲ್ಲಿ ಹೋಗಿದ ತಕ್ಷಣ, ಆ ಜಾಗದ ಬ ಬಗ್ಗೆ ಎಲ್ಲಾ ನಾವ್ ತಿಳ್ಕೊಂಡ್ರೆ ನಮ್ಗೆ ಒಂಥರ ಸಂತೋಷ, ಆಗುತ್ತೆ ಓ! ಇದ್ನು ಆಯ್ತಾ ಈ ಈ ತರನುೂ ಪ್ರಕೃತಿ ಆಯ್ತ. ಅನ್ನೋದೆಲ್ಲಾ ಗೊತ್ತಾಗುತ್ತೆ. ಅಲ್ಲಿ ನಾವು ಚೆನ್ನಾಗಿ, ಗೆಳೆಯರ ಜೊತೆ ಹೋಗಿ ಎಲ್ಲಾ ಚೆನ್ನಾಗಿರ್ಬೇಕು.
ಹಾ, ಹೌದು. ಈ, ತರ ಪ್ರವಾಸಕ್ಕೆಲ್ಲ ಹೋಗೋದ್ರಿಂದ ಎಷ್ಟೇ ಅ ನಮ್ಮ ತಲೆಯಲ್ಲಿ ತುಂಬಾ ವಿಷಯಗಳು. ಇದಾಗಗ್ತಾ, ಇರುತ್ತೆ. ಅದ್ರಂದ ಎಲ್ಲಾ ನಮ್ಗೆ ಸ್ವಲ್ಪ ಸಮಯ, ಸಿಕ್ಕ. ಹಾ! ಈ, ತರ ಸಮಯದಲ್ಲಿ. ನಾವು. ಬೇರೆಯವ್ರ, ಜೊತೆ, ನಮ್ಮ. ಸ್ನೇಹಿತರ ಜೊತೆ. ಜೊತೆ, ಬಂಧುಗಳ. ಜೊತೆ ಬಳಗದ ಜೊತೆ ಎಲ್ಲ ತಿರುಗಿ, ಆಡಬಹುದು, ಅಲ್ವಾ..
ಹೌದು! ನಾನಂತೂ? ಯಾವಾಗ ನಮ್ಮ ಶಾಲೆಯಲ್ಲಿ, ರಜೆ ಸಿಗುತ್ತೋ. ಅವಾಗವಾಗ ನಾವು ಫ್ರೆಂಡ್ ಗೆಳೆಯರೆಲ್ಲ, ಸೇರಿ ಪ್ರವಾಸಕ್ ಹೋಗುತ್ತೇವೆ. ಪ್ರವಾಸದಲ್ಲಿ, ಎಂಜಾಯ್, ! ಮಾಡುತ್ತೇವೆ.. ಹೌದು.
ಇವಾಗ, ಎಲ್ಲಾರೂ. ಅದನ್ನೇ, ಅಲ್ವಾ ಇಷ್ಟಪಡೋದು! ಯಾರು ಅಹ ಅದು, ಏನದು ಫೋನ್ಗಳಲ್ಲಿ, ಕರೆಗಳ ಮೂಲಕ.. ಯಾರು, ಮಾತಾಡ್ತಾರೆ? ಎಲ್ರೂ ಹೋಗೋದು. .. ಭೇಟಿಿಯಗೋದು, ಭೇಟಿಯಾಗಿ, ಜಾಗಗಳನ್ನ ಸುತ್ತಾಡೋದು? ಅಲ್ಲಿ, ನ ಬೀ ವಿವಿಧ, ವೈಶಿಷ್ಟ್ಯನೆಲ್ಲ?.. .. ಹ .. ಆತಾರೆ, ಮುಗಿತು ಯಾರಿಗೆ ಏನ್ ಗೊತ್ತಿರಲ್ಲ, ಇವಾಗ?.. ಇನ್ ಕಾಲ್ತಲ್ಲಿ. ಆದ್ರೂ ಸ್ವಲ್ಪ ಚೆನ್ನ ಇದ್ದಾರೆ ಅನ್ಸುತ್ತ್ ಅಲ್ವಾ ನಿಮ್ಗೂ ಏನೋ ಗೊತ್ತ ಇಲ್ಲೆ
ಹೌದು ಇನ್ನು ಸ್ವಲ್ಪ ಸ್ವಲ್ಪ ಜನ ಇದಾರೆ ಅವ್ರಿಗೆ ಏನು ಪ್ರಕೃತಿ ಬಗ್ಗೆ ಏನು ಗೊತ್ತೇ ನಾಲೆಜೇ ಇಲ್ಲ ಅವ್ರಿಗೆ
ಹಾ
ಸ್ವಲ್ಪ ಜನ ಇದ್ದಾರೆ ಇನ್ನುೂ ಸ್ವಲ್ಪ ಜನ ಪ್ರಕೃತಿನೇ ಎಲ್ಲಾ ಅನ್ಕೊಂಡ್ ಬದುಕೋರು ಇದ್ದಾರೆ
ಹಾ ಹೌದು ನೀವ್ ಹೇಳೋದು ಸರಿ ಇದೆ
ನ ನಮ್ಮ ದೇಶದಲ್ಲಿ ಐವತ್ತು ಪರ್ ಐವತ್ತು ಸೆ ಶೇಕಡದಷ್ಟು ಗೊತ್ತಿದವರು ಇದಾರೆ ಐವತ್ತು ಶೇಕಡದಷ್ಟು ಗೊತ್ತಿರ್ಲಾರದವರು ಇದ್ದಾರೆ
ಓ ಹಾಗೆಲ್ಲ ಇದೆ ಅಲ್ವಾ ನನ್ಗಿದ್ರ ಬಗ್ಗೆ ಗೊತ್ತೇ ಇರ್ಲಿಲ್ಲ
ಹೌದು ಎಲ್ಲಾನೂ ಐತೆ
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಅನ್ನಿಸಿತು ನಂಗೆ ಎಷ್ಟೊಂದ ವಿಷಯಗಳೆಲ್ಲಾ ನೀವ್ ನಂಗೆ ಹೇಳ್ಕೊಟ್ರಿ
ಹಾ ನಿಮ್ ನಿಮ್ಮಿಂದನೂ ನಾನು ಸ್ವಲ್ಪ ಕಲ್ತೆ
ಗೆ ಆಹಾರ ಬಗ್ಗೆ ಏನ್ ಅನ್ಸುತ್ತೆ ಈ ತರ ಚಿಕ್ ಚಿಕ್ ಮಕ್ಕಳು ಬೇರೆ ಏನೇನೋ ತಿಂತಾರೆ ಅಲ್ವಾ
ಹ್ಮ
ಅದೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ
ಅವೆಲ್ಲ ನಮ್ ಆಹಾರ ನಮ್ಮ ಯೋ ನಮ್ಮ ದೇಹಕ್ಕೆ ಏನು ಒಳ್ಳೆಯದು ಅದು ಮಾತ್ರ ನಾವು ಸ್ವೀಕರಿಸಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಯಾಕಂದ್ರೆ ಯಾವಾಗ ಏನು ಆಗುತ್ತೆ ಗೊತ್ತ ಮತ್ತಲ್ಲ ಎಷ್ಟೋ ಜನ ಚಿಕ್ ಹುಡುಗುರೆಲ್ಲಾ ಹೃದಯಾಘಾತದಿಂದ ಎಷ್ಟೋ ಜನ ಮರಣ ಆಗ್ತಿದ್ದಾರೆ
ಹಾ ಹೌದು ನೀವು ಹೇಳಿರದು ಸರಿ ಇದೆ ಈ ತರ ಆಹಾರ ಪದಾರ್ಥಗಳು ನಮ್ಮ ಜೀವನವನ್ನೇ ನಾಶ ಮಾಡುತ್ತವೆ
ಹೌದು ಯಾಕಂದ್ರೆ ನಾವು ಜಾಸ್ತಿ ಏನಂತಾರೆ ಎಣ್ಣೆ ಪದಾರ್ಥ ಇದ್ದಿದೆಲ್ಲಾ ಜಾಸ್ತಿ ಸೇವಿಸ್ಬಾರ್ದು
ಹಾ ನೀವ ಹೇಳೋದು ಸ ಸರಿ ಇದೆ ಈ ತರದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ
ಹಾ ಆ ತರ ಎಲ್ಲ ನಾವು ಜಾಸ್ತಿ ಹೌದು ಎಸ್ಟ್ ಎಷ್ಟೋ ಜನ ಇದ್ದರಿಂದಾನೇ ಮರಣ ಹೊಂದಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿರೋ ಊಟ ಸ್ವೀಕರಿಸಿ ನಮ್ಮ ಆರೋಗ್ಯವನ್ನು ನಾವ್ ಚೆನ್ನಾಗ್ ನೋಡ್ಕೋಬೇಕು ನಮ್ಮ ದೇಹನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು
ಹೌದು ನೀವ್ ಹೇಳೋದು ಸರಿ ಇದೆ ನಮ್ಮ ಆರೋಗ್ಯ ನಮ್ ಜೀವ್ನಾನ ನಾವ್ ಚೆನ್ನಾಗ್ ನೋಡ್ಕೊಂಡ್ರಿ ನಾವ್ ನಮ್ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಲ್ವಾ
ಹ ಹೌದ ಯಾಕಂದ್ರೆ ನಮ್ ಜೀವನನೇ ನಮ್ ಕೈಯಲ್ಲಿದೆ ನಾವೇ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಅದು ನಮ್ಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಈಗಿನ ಜೀವಮನದಲ್ಲಿ ಯಾವಾಗ ಏನಾಗುತ್ತ ಅನ್ನೋದು ಗೊತ್ತಿಲ್ಲ
ಹ ನೀವ ಹೇಳೋದು ಸರಿ ಇದೆ ಇದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಇವಾಗ ಯಾರಿಗೆ ಏನಾಗುತ್ತೆ ಅದೆ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಹೋದೋರು ವಾಪಸ್ ಬರ್ತ ತರ ಅನ್ನೋದು ನಮಗೆ ಗೊತ್ತಿಲ್ಲೋ ಗೊತ್ತಿಲ್ಲದೇ ಇರೋಷ್ಟು ಕಾಲ ಮುಂದುವರ್ದು ಹೋಗ್ಬಿಟ್ಟಿದೆ
ಹೌದು ಏಕಂದ್ರೆ ಸ್ವಲ್ಪ ಜನ ನಮ್ ಜೊತೆನೆೇ ಇರ್ತಾರೆ ಚೆನ್ನಾಗ್ ಊಟ ಮಾಡಿ ಎಲ್ಲಾ ಮಾಡಿ ಮಲ್ಗಿರ್ತಾರೆ ಅವ್ರೇ ಬೆಳಗ್ಗೆ ಹೇಳ್ತಾರ ಅನ್ನೋದೇ ಗೊತ್ತಿಲ್ಲ ನಮ್ಗೆ
ಹಾ ಹೌದು ಈ ತರ ತುಂಬಾ ಆಗೋಗಿದೆ
ಹ ಎಲ್ಲಾ ವ್ಯತ್ಯಾಸ ಆಗ್ತಿರೋದೇ ಊಟದಿಂದ ಯಾಕಂದ್ರೆ ಸರಿಯಾದ ಟೈಮ್ ಆಗ ಊಟ ಮಾಡೋದಿಲ್ಲ ಮತ್ತೆ ಸರಿಯಾಗಿ ಯಾವ್ದ ನಮ್ಗೆ ದೇಹಕ್ಕೆ ಅವಶ್ಯಕತೆ ಇರುತ್ತೆ ಆ ಊಟ ಮಾಡೋದಿಲ್ಲ ನಮ್ಗೆ ಏನ್ ಬೇಡವಾಗಿ ಎಲ್ಲ ಆದ್ಯ ಆಹಾರ ಸ್ವೀ ಕಸೋುದು ಹಂಗಂದ್ರೆ ಲೈಫ್ ಜೀವನ ಸಾಗಿಸುವೋುದು ತುಂಬಾ ಕಷ್ಟನೇ ಆಗುತ್ತೆ
ಹಾ ಹೌದು ನೀವ ಹೇಳಿದ್ದು ಸರಿ ಇದೆ ಇದೆಲ್ಲಾ ಆಗಿ ನಾವೇ ಎಷ್ಟೋ ಕಷ್ಟಗಳನ್ನ ಅನ್ಭವಸಂತ ಪರಿಸ್ಥಿತಿ ಬಂದ್ಬಿಟ್ಟ
ಯಾಕ ಯಾಕ ಆದ್ರೆ ನಮ್ಗೆಲ್ಲಾ ಗೊತ್ತು ನಾವವು ನ ನಾವವು ಒಳ್ಳೆ ಆಹಾರ ಸೇರ್ಸಿ ನಮ ಜೊತೆ ಇರ್ತಾರ ನೋಡ್ರಿ ಹೌದು ಅವರೆಲ್ಲ ಒಳ್ಳೆಯ ಆಹಾರವನ್ನು ಸ್ವೀಕರಿಸೋತರ ನಾವು ನೋಡ್ಕೋಬೇಕು
ಹಾ ಹೌದು ನೀವ ಹೇಳಿದ್ದು ಸರಿ ಇದೇ
ಹ್ಮ ಅಕಂದ್ರೆ ಇಷ್ಟೆಲ್ಲಾ ನಾವು ಬೇರೆಯವ್ರಿಗೆ ಹೇಳ್ತೇವಿ ಅಂದ್ರೆ ಫಸ್ಟ್ ನಮ್ ಆರೋಗ್ಯವನ್ನು ನಾವವು ನೋಡ್ಕೋಬೇಕು ಆಮೇಲೆ ನಾವ್ ಬೇರೆಯವರ್ಗ್ ಹೇಳ್ಬೇಕು ಹೆಿಂಗೆ ಹ ಹಂಗಿರು ಹಿಂಗಿರುವಂತ
ಹೌದು ನೀವು ಹೇಳಿದ್ದು ಸರಿ ಇದೆ ನಿಮ್ಮಿಂದ ತುಂಬಾ ಚೆನ್ನಾಗಿರೋ ಮಾಹಿತಿ ಕಿಗಳನ್ನೆಲ್ಲಾ ನಾನು ತಿಳ್ಕೊಂಡೆ
ಹಾ ನಿಮ್ಮಂದನ ನಾನು ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡೆ
ಹಾ
ಚೆನ್ನಾಗಿ ಈ ಊಟ ಮಾಡ್ಬೇಕು ಆರೋಗ್ಯವಾಗಿರುತ್ತೆಂದು ನಮ್ಮ ಲೈಫ್ ಅನ್ನು ಆರೋಗ್ಯವಾಗಿ ಸಾಗಿಸಬೇಕು
ಹೌದು ನೀವು ಕೂಡ ಚೆನ್ನಾಗಿ ಆರೋಗ್ಯವಾದ ಆಹಾರವನ್ನ ಸೇವಿಸಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಹಾ ಧನ್ಯವಾದಗಳು
ಹಾ ಧನ್ಯವಾದಗಳು